ಹಲೋ
ಅ ಆರಾಮದ ಇದ್ರ ಐ
ಹಾ ಅಣ ಅರಮ್ಇಧಿನಿ ನೀವು ಅರಮ್ಮದರಿ
ಹಾ ನಾ ಆರಾಮದ ನಡ್ರ ಚತ್ ಹಾ ಚದ್ ಆಯ್ತ್ು ನೋಡ್ರಿ ನಿಮ್ದ
ನಮ್ದ ಇನ್ನ ಇಲ್ರಿ ನಾವ್ ಚಾಗ ಕುಡಲ್ಲ ಊಟನೇ ಡೈರೆಕ್ಟ್
ಹಾ ಹಾ ಅಂದ್ರ ಊಟ ಬೇಗ ಮಾಡತತಿರಿ ಅನ್ಸುತ್ತತ ಅದಕ್ಕೆ ಚ ಅದೆಲ್ಲ ಕುಡಲ್ಲ
ಹಾ ಎಂಟು ಗಂಟಕ್ಕೆ ಉಂತ
ಎಂಟು ಗಂಟೆಗೆ
ಹ ನಿಮ್ದ ಎಷ್ಟೊತ್ತ ಉಣತಿೀರಿ ನೀವು ಹಾ ಡೈಲಿ ಎಂಟ ಎಂಟುವರಿ
ಹ ಹ ನಮ್ದ್ ಎಂಟೂವರೆ ಒಂಬತ್ತು ಗಂಟೆಗೆಲ್ಲಾ ಆಗತ್ರಿ
ಹ್ಮ ಹ್ಮ
ಈನ್ ಸ್ವಲ್ಪ ಏನ್ರ ಕೆಲ್ಸಾಗಿ ಹ ಚಾ ಐದು ಗಂಟೆಗೆೆಲ್ಲ ಕುಡಿತತಿವಿ ಡೈಲಿ ಕುಡಿತತಿೀವಿ ಚಾ ಬಿಸ್ಕಿಟ್ ಸ್ನಾಕ್ಸ್ ವೆರೈಟಿ ವೆರೈಟಿರುತ್ತ ಬೇರೆ ಬೇರೆ ಎಲ್ಲ
ಹಾ ಹಾ
ಬಜ್ಜಿ ಬೋಂಡಾ
ದಿನಾ ಸ್ಪೆಷಲಾ
ಹಾ ದಿನ ಒಂದೊ್ಥರಾ ಸ್ಪೆಷಲ್ ಇರತ್ರಿ
ಹ್ಮ ಹಾ
ಏನ್ ರಾತ್ರಿ ಊಟ ಏನ್ ಚಿಕನ್ ಅದ ಏನ್ರ ಮಾಡ್ತೇನ್
ಏನ್ ಇಲ್ಲನ ಹೆಸರುಕಾಯಿ ಸಾಂಬಾರ್ ಮಾಡಿವಿ ಇವತ್ತು
ಹ ಅಂದ್ರೆ
ಬೆಳಗ್ಗೆ ಚಿ ತಿಂತೀವೋಣ ಹಂಗೇನಿಲ್ಲ ಬೆಳಗ್ಗೆ ತತ್ತಿ ಮಾಡಿದ್ವಿ
ಹಾ ಹಾ ನೀವೆಲ್ಲ ಚಕ್ಕನ್ ತಿಂತೀರಿ ಅಂದ್ರೆ ವಾರಕ್ ಒಂದ್ಸಲ ತಿಂತೀರಾ ನೀಲ್ಲ ತಿಂಗ್ಳಿ ಒಂದ್ಸಲ ತಿಂತರಿ
ವಾರದ ಎರಡ್ ಸರಿ ಮೂರ್ ಸರಿ ತಿಂತೀವಿ ಹಂಗೇನ ಇಲ್ಲಣ
ಹಾ ಹಾ ಹಾ
ನೀವು ವಾರಕ್ಕನ್ಸರ್
ಹಾ ವಾರದಾಗ ಒಂದ್ಸಲ ತಿಂತೀವ ಅಂದ್ರೆ ಮಂಗ್ವಾರಕಮ್ಮಿ ಮಂಗ್ವಾರಕಮ್ಮಿ ತಿಂತೀವಿ
ಹ್ಮ್ ಚಿಕನ್ ಅಷ್ಟೇನಾ ಮಟನ್
ಮಟನ್ ಯಾವಾಗ್ರ ಅಪೂಪಕ್ ಯಾರನ್ನ ಬೀಗರ್ ಬಂದಾಗ ಯಾರನ್ನ ಬಂದಾಗ ಮಟನ್ ಮಟನ್ ತಿನ್ಬೇಕಕ್ ಅನ್ಸ್ದಾಗ ಮಾತ್ರ ಮಟನ್ ತಿಂತೀವಿ
ಆ ವರ ವರ ಚಿಕನೆ
ಹಾ ಚಿಕನ್ ಅತ್ತಂತ ಇಲ್ಲಾಂದ್ರೆ ಚಿಕನ್ ಎಲ್ಲಾ ಇವಾಗ ಕಡಿಮೆ ಅಂದ್ರೆ ಸರಿಯಾಗಿ ಐತೆ ರೇಟ್ ಅದು ಮಟನ್ಗೆಲ್ಲ ಜಾಸ್ತಿ ಐತಮ್ಮ
ಹಾ ನ ಮಟನ್ ಜಾಸ್ತಿ ಐತಿ
ಹಾ ಇವಾಗೆಲ್ಲಾ ಅಂತ್ರ ಇತ್ತೀಚಿಕ ಅಂತ್ರೆ ಜಾಸ್ತಿ ಆಗ್ಬಿಟ್ಟೈತ್ತಿ
ಹಾ ಏಳ್ನೂರು ಎಂಟನೂರು ಹ ಹಂಗ ಆಗ್ಬಿಟ್ಟತ್ತ
ಹ್ಮ್ ಅದಕ್ಕೆ ನಾವು ಸುಮ್ನೆ ಅವಾಗವಾಗ ಚಿಕನ್ ಇಂತಿವಮ್ಮ
ಹಾ ಹೌದೇನಣ್ಣ ತತ್ತಿ ದಿತ್ತಿ ಮಾಡ್ದರನ
ಹಾ ತತ್ತ ಯಾವ ಹ ವಾರದಾಗ ಎರಡ್ ಮೂರ್ ಸಲ ತಿಂತೇವ ಮತ್ತೆ ತಿಂತೀವಿ ಬಾಳಣ ಎಲ್ಲಾ ತಿಂತೀವಿ
ಹ್ಮ್ ಹ್ಮ್
ಹಾ ಇವಾಗ ಸದ್ಯ ನೀವು ಪರೀಕ್ಷೆಗಳದಾವಲ್ಲ
ಆ ಹಾ
ಅದಕ್ಕೆ ಸ್ವಲ್ಪ ಅಷ್ಟೇ ಸರಿಯಾಗಿ ಊಟ ಮಾಡ್ತೀವಿ ಅಷ್ಟೇನ್ ಜಾಸ್ತಿ ತಿನ್ನಲ್ಲ
ರಾತ್ರಿ ಎಲ್ಲಾ ಓದ್ಬೇಕತತಿ ಅಂತ
ಹಾ ಸ್ವಲ್ಪ ಓದ್ತಾ ಸಲುವಾಗಿ
ಹಾ
ಹ ಇವಾಗೆಲ್ಲ ನಾವು ಪರೀಕ್ಷಾ ಬಂದ್ಬಿಟ್ಟಾವ ಇವೆಲ್ಲ ಇವೆಲ್ಲಾ ಆಗ್ಬಿಟ್ಟ ಹ ಮುಗಿತೈತೆ
ಹ್ಮ ಎದಾವಣ ಎಕ್ಸಾಮು
ಹಾ ಮುಂದ ಒಂದನೇ ತಾರೀಕ ಅದ ಒಂದನೇ ತಾರೀಕ ಹ ಹೆಂಗದಾವ
ಹ ಇವಾಗ ಅಲ್ಲೇ ಸುಟ್ಟಿ ಕೊಟ್ಟವನ್ ಓದ್ಕೊಕ್
ಆಮ್ಮ ಸೂಟಿ ಕೊಟ್ಟಮ್ಮ ಅಂದ್ರೆ ಇವಾಗೆಲ್ಲಾ ಇದ್ ಕೋರ್ಸ್ ಅಂದ್ರೆ ನರ್ಸಿಂಗ್ ಅಲ್ಲಾ ನಮ್ದ ಇದು ಕೋರ್ಸ್ ಕಂಪ್ಲೀಟ್ ಆದ್ರ ಅವ್ರೇ ಅವ್ರ ಕಡೆಯಿಂದಾನೇ ನಮ್ಮ ಕಾಲಜ್ ಕಡೆಯಿಂದಾನ ಪ್ಲೇಸ್ಮೆಂಟ್ ಗಳಲ್ಲ ಅದಾವ
ನಿಮ್ಗ ಹ ಹಾ
ಅವೆಲ್ಲ ಪ್ಲೇಸ್ಮೆಂಟ್ ಮಾಡಕೊಡ್ತಾರ ಮುಂದೆ ಅಂದ್ರೆ ಇಲ್ಲೇ ಬ ಇಲ್ಲೇ ಬೇಕಿದ್ರೆ ಅವ್ರೇ ಒಂದು ನಾಕೈದು ಹಸ್ಪಟ್ಲ್ದ
ಹಾ ಅಲ್ಲೇ ಹಣ ಬ ಎಲ್ಲಿ ನೀವ್ ಎಲ್ಲಿ ಕಲಿತೀರಿ
ಬೆಂಗ್ಗಳೂರ ಕಲ್ತೇವೆ ಬೆಗಳೂರಲ್ಲಿ ಅವಂತ ಒಂದ ಐದ್ ಆಸ್ಪತ್ರೆಗಳ ತಲ್ಲಾ ಅಲ್ಲಿ ಬೇಕಾದಲ್ಲಿ ಅವ್ರು ಮಾಡಸ್ಕೊಡ್ತ ಮಾಡಸ್ಕೊಡ್ತಾರಸಬ್ನ
ನಿಮ ಬೇಕಾದಲ್ಲ ಏನ್ ಅವರು ಇಷ್ಟ ಬಂದಲ್ಲ ಆಕ್ತಾರ
ನಾ ಪಸ್ಕ್ಬೇಕ ಮತ್ತೆ ಇಂಟರ್ವ್ಯವ ಅಂತಗೇಶ ಇರ್ತೈತೆವ ಒಂದು
ಹಾ ಹಾ
ಅದು ಎಕ್ಸಾಮ್ ಈಗ ಎಕ್ಸಾಮ್ ಬರ್ದು ಪಾಸ್ ಆದ್ ಕೂಲ ಅದು ಇಂಟರ್ ಅಂತ ಬರ್ತೈತೆತ ಪರೀಕ್ಷೆ ಮುಗಿದ್ಮೇಲೆ ಅದು ಇಂಟರ್ವ್ಯೂ ಇಂಟ ಅವ್ರು ಕೊಟರಂತ ಯಾವ್ದಾರ ಒಂದ್ ಆಸ್ಪತ್ರೆ ಕೊಡ್ತಾರ ಅಲ್ಲಿ ನಾವ್ ಕೆಲ್ಸ ಮಾಡ್ಬೇಕ
ಹ ಹ್ಮ್ ಎಷ್ಟ ವರ್ಷ ಇರುತ್ತಾನ ಇ ಕೋರ್ಸು
ಇದು ನಾಕಕ್ ವರ್ಷ ಕೋರ್ಸ್ರ್ತ ಇದ್ರೆ ನರ್ಸಿಂಗ್ ಅನ್ನಂದ್ರಾಗ ಬಿ ಎಸ್ಸ ನರ್ಸಿಂಗು ಜೆ ಎನ್ ಎಂ ನರ್ಸಿಂಗ್ ಅಂತ ಬರುತ್ತೆ ಬಿ ಎಸ್ ಸಿ ನರ್ಸಿಂಗ್ ಅಂದ್ರ ನಮ್ದು ಬಿ ಎಸ್ ಸಿ ನರ್ಸಿಂಗ್
ಹಾ ಹಾ
ಬಿ ಎಸ್ ಸಿ ನರ್ಸಿಂಗ್ ಅಂದ್ರೆಹ್ ಸೈನ್ಸ್ ಹುಡುಗರು ಮಾತ್ರ ಮಾಡ್ಬಹುದು ಇದು ಡಿಗ್ರಿ ಕನ್ಸಿಡರ್ ಆಗ್ತಿ ಡಿಗ್ರಿ ಅಂತ ಎಷ್ಟಂದ ಆಗುತ್ತೆ ಇದು
ಹಾ ಹ
ನಾಕಕ್ ವರ್ಷ ನಾಕ್ ವರ್ಷ ಮುಗಿದ್ಮೇಲೆ ಇದು ಡಿಗ್ರಿ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾರ ಅದೆ ಜಿ ಎನ್ ಎ ನರ್ಸಿಂಗ್ ಆದ್ರೆ ಆರ್ಟ್ಸು ಕಾಮರ್ಸು ಯಾರ್ ಬೇಕ ಯಾಕಾದ್ರರು ಮಾಡ್ಬೋದು ಅದು ಸೈನ್ಸ್ ಮಾಡಿದವರು ಅದು ಮೂರ್ ವರ್ಷ ಕೋರ್ಸ್ ಇರುತ್ತೆ
ಹಾ ಇದು ನಾಕಕ್ ವರ್ಷ ಕೋರ್ಸ ಅದ್ ಮೂರ್ ವರ್ಷ ಕೋರ್ಸ ಇರತ್ತನ
ಹಾ ತೋನ್ಸೆಟರ್ ಮಾಡಲ್ಲ
ಹ ಹ ಅಂದ್ರೆ ಅದು ಏನ್ ಪ್ಯೂ ಸಿ ಮ್ಯಾಲ ಮಾಡ್ಬೋದಾ ನ್
ಹಾ ಪೀಸ್ ಮೇಲೆ ಮಾಡ್ಬೋದು ಎರಡು ಪೀಸ್ ಮೇಲೆ ಮಾಡ್ಬೋದು ಪಿ ಸಿ ಆದ್ ಕೂಡ್ಲೇನೆ ಇದ್ರ ಜಾಯಿನ್ ಆಗ್ಬಹುದು ನರ್ಸಿಂಗ್ ಕೋರ್ಸ್ ಗುದು
ಹ್ಮ್ ಹ್ಮ್
ಹ ಇದಾದ್ರೆ ಡಿಗ್ರಿ ಅಂತೇಳಿ ಕನ್ಸಿಡರ್ ಆಗತ್ತ ಅದು ಮಾತ್ರ ಡಿಗ್ರಿ ಅಂತ ಹೇಳಿ ಇಷ್ಟನ್ ಕನ್ಸಿರ್ ಆಗಲ್ಲ
ಆಗರ ನನೆದು ಹ್ಮ್ ಹ್ಮ್
ಮತ್ತೆ ಊರ್ ಕಡೆ ಎಲ್ಲ ಇವಾಗೇಏನಮ್ಮ ವಿಶೇಷ ಆ
ಏನ್ ಇಲ್ಲೋಡಣ
ಮಳೆ ಬಂದಿಲ್ಲವನ್ನ
ಮಳೆನೇ ಇಲ್ಲನಾ ಬಿಸಲು ಅಂದ್ರೆ ಬಿಸಲು ಹೊರಗ ಹೋಗಕ್ ಆಗಲ್ಲ
ಹ ಇಲ್ಲಿ ಬೆಂಗ್ಳೂಳೂರಗಂತ್ರ ಅವಾಗ ಅವವಾಗ ಮಳಿ ಬರಕ್ ಕುಂಂತದ
ಇಲ್ ಮಳೆೆಯನೇ ಇಲ್ಲ ಎಲ್ಲಾ ಬೀಜ ಊರರ ನಾಟಲ್ಗ್ಯವ ಮಳೆನ್ನೇ ನೋಡಾಕತ್ತಾರ ಎಲ್ರು
ಹೌದಾ ಮತ್ ಕೇಳ್ಪಟ್ಟೆ ಸುಮಾರು ಜನ ಅಲ್ಲೆ ಎಲ್ಲಾ ಅಂದ್ರೆ ನಮ್ಮೂರ ಅಲ್ಲೆ ಅಲ್ಲ
ಹ್ಮ ಹಾ
ಮನನೆೇ ಬರಕ್ ಕುಂತಲ್ಲ ಬೀಸ ಎಲ್ಲ ಊರಡ ನಾಟಿಲ್ಲ ಅಂತ ಹೇಳಿದ್ರ
ಹ್ಮ
ಹಾ ನೀವ ಬೀಜದ್ ಹಾಕಿರಮ್ಮ ಏನ್ರ
ಹೂ ಅಣ್ಣ ಒಂದ್ ಹೊಲ ಹಾಕೆ ತಿ ಇನ್ನ ಮಳೆ ಬಂದಿಲ್ಲಲ್ಲ ಮಳೆಯ ಬಧಂದ ಹಬೇಕಕಿನ
ಮಳೆ ಬಂದಿಲ್ಲ ಅಂತ ಸುಂ ಪುತ್ರನಾಂಗ ಎ ಏನ್ ಊರ್ ತ್ತಂ
ನಾವ ಹತ್ತಿ ಕಬ್ಬು.
ಕಬ್ಬು
ಹಾ ತೊಗರಿ ಇಂತವೆಲ್ಲಾ ಹಾಕ್ತಾರೆ.
ಜಗ್ಗೆ ಬೆಳೆ ಅದ.
ಜಗ್ಗೆ ಬೆಳೆದು ಕಬ್ಬೆ ಜಾಸ್ತಿ ಬೆಳಿದಾರಣ್ಣ.
ಹಾ ಹಾ ಕಬ್ಬುಗಳ ಬೆಳತಿರ ಜಗ್ಗೆ.
ಹಾ ಕಬ್ಬೆ ಜಾಸ್ತಿ ಈ ಕಡೆ.
ನಮ್ಮೂರ್ ಕಡೆ ಎಲ್ಲ ಇವು ಭತ್ತಗಳು ಬತ್ತಲ್ಲ ಭತ್ತಗಳು ಬೈತ ನೋ ಜಾಸ್ತಿ
ಹಾ ಆಕಡೆ ಬತ್ತ ಬೆಳೆ.
ಶೇಂಗ ಈ ಜ್ವಾಳಸ್ ಸಜ್ಜಿ ತೊಗರಿ ತೊಗರಿನು ಜಾಸ್ತಿ ಬೆಳಿತೀವಿ.
ಹ್ಮ ಹಾ
ಸಜ್ಜನೆ ಎಲ್ಲ ಜಾಸ್ತಿ ಬೆಳತಿವಿ ಅಂದ್ರ ನಮಮ್ಮ ಕಡೆ ಸಜ್ಜ ರೊಟ್ಟಿ ರೊಟ್ಟಿ್ತಾರಲ್ಲಜ್ಜ ರೊಟ್ಟಿ ಅವೆಲ್ಲ ಜಾಸ್ತಿ ತಿಂತೀವಿ ನಾವು
ಹಾ ಹೌದಾ ನಮ್ ಕಡೆ ಸಜ್ಜಿಗಿಜ ಏನ್ ಇಲ್ನ ಜೋಳ ದಟ್ಟಿನೇ ತಿನ್ನೊದು ನಾವೆಲ್ಲ
ಹಾ ಹಾ ನಮ್ ಕಡೆ ಎಲ್ಲ ನಾವ್ ತಿಂತೀವಿ ಜೋಳದ ರೊಟ್ಟಿ ಅಂದ್ರೆ ಇವಾಗ ಎಲ್ಲಾ ರೂಢಿ ಆಗ್ಬಿಟ್ಟಿ ಆಯತ ಸಜಿರೊಟ್ಟಿ ತಿಿಂದ ತಿಿಂದ ಸಜಿ ರೊಟ್ಟಿನೇ ಜಾಸ್ತಿ ತಿಂತೀವಿ ನಾವು
ಹ್ಮ್ ಹ್ಮ್ ನಮಗ ಅಂದ್ರೆ ಸಜ್ಜ ರೊಟ್ಟೆ ಅಂದ್ರೆ ಇಷ್ಟಣ್ಣ ಅಂದ್ರೆ ಅಪ್ರೂಪ ಮಾಡ್ತವಿ ಇ ಯಾವಾಗ ಒಂದ್ಸರಿ ಈ ಕಡೆ ಬೆಳೆಲ್ಲಲ್ಲ ಸಿಗಲ್ಲ ಜಾಸ್ತಿ
ಹಾ ಹೌದೌದು ಕಬ್ಬ ಬೆಳೀಿತರಲ್ಲ ಜಾಸ್ತಿ ಹಂಗಾಗಿ ಸಿಗಂಗಿಲ್ಲ ಅಕ ಓ ಮತ್ತೆ ಕಬ್ಬ ಎಲ್ಲ ಮಾರಾಡ್ಸಕ ಅೇ ಫ್ಯಾಕ್ಟ್ರ ಏನಾರ ಐತಾನ
ಹಾ ನಮ್ಮೂರೆಲ್ಲ ಆಯ್ತಾನ
ಅಂದ್ರೆ ಅಲ್ಲಿಂದ
ಹ ಆತ್ರಾನ ಆಯ್ತಿ ಇಲ್ಲ ನಮ್ಮೂರಲ್ಲ ಐ್ತಿ ಬೇರೆ ಬೇರೆ ಊರಿಂದ ನಮ್ಮೂರಿಗೆ ಬರ್ತವ ಕಬ್ಬು ಅಲ್ಲಾ
ಹ ಹಾ ಏನ್ ಟಾಟ ಇಸಾಗ ಹಾಕೊಂಡ್ ಬರ್ತಾರ ನಮ್ಮ ಟ್ರ್ಯಾಕ್ಟರ್ ಅಥವಾ ಲಾರಿಗಳ ಹಾ ಹಾ ಕಬ್ಬಿನ ಗಾಡಿನ ತಳೇನ ಸಪ್ರೇಟ್ ಇರುತ್ತೆ
ಹಾ ಸಪ್ರೇಟ್ ಇರುತ್ತ ಅಣ್ಣ ಎರಡೆ ಎರಡು ಟ್ರೈಲಿ ಹಾಕೊ ಬರ್ತಾರ
ಹೌದೌದು ಎಡೆಟ್ರೈ ಇಲ್ಲ ರೋಡ್ ಮೇಲೆ ಹೋಗ್ತಿರ್ತವೆೆ ಎಡಡೆ ಟ್ರೈಲ್ ಹಾಕೊಂಡು ಇವು ಲಾರಿಗಳೆಲ್ಲ ಹೋಗ್ತಿರ್ತಾವ ಹಾ ಅಂದ್ರೆ ಊರ್ ಬಿಟ್ಟಐತೆೇನ್ ಫ್ಯಾಕ್ಟ್ರಿ ಊರ್ ನಡ್ಬಾರಕ್ೈತೆ
ಇಲ್ಲ ನಾ ಊರ್ ಬಿಿಟ್ಟ ಸ್ವಲ್ಪ ಒಂದ್ ಕಿಲೋಮೀಟ್ರರ್ ದೂರ ಐತೆ
ಹಾ ಅದ್ರ ನಾತ ಪಾತ ಏನ್ ನಿಮ್ಗ್ ಬರಂಗಲ
ನಾತಗತ್ ಏ ಬರಲ್ಲಾನ ಅಂದ್ರೆ ದುಸ ಬರದ ಮ್ಯಾಲ ಎಲ್ಲಾ ಫ್ಯಾಕ್ಟ್ರಿ ಚಲೋ ಆಯ್ತ ಅಂದ್ರೆ ಬಾಳ ದದುಸೆ ಬಿದಿರ್ತ
ಹ ಹ ಅಂದ್ರೆ ಅದ್ರ ಮನಿ ಪನೆ ಪಕ್ಕದಲ್ಲಿದ್ದು ಅಂದ್ರೆ ಹಂಗೆಲ್ಲ ಕಟ್ಟಕ್ ಅನುಮತಿ ಕೊಡಲ್ಲ ದೂರನೇ ಇರ್ಬೇಕು
ಹ ನಾ ದೂರನೇ ಇರ್ಬೇಕು
ಹ್ಮ್ ಹ್ಮ್ ಅಂದ್ರೆ ಅಲ್ಲಿ ಯಾರಿಿಗೆ ತೊಂದರೆ ಆಗಂಗ್ಲಲ್ಲ ಅದ್ರಿಂದ
ಏನ ಆಗಲ್ಲಣ ಅಂದ್ರೆ ಹತ್ರದ ಒಲಗ ಒಳಗೆ ಹತ್ತ ಇತ್ ಹಾಕಿದ್ರೆ ಸ್ವಲ್ಪ ತೊಂದರೆ ಅದ್ರ ದೋಸೆ ಎಲ್ಲಾ ಬೀಳುತ್ತಲ್ಲ ಬಿದ್ದ ಲಾಸ್ ಆಗತ್ತೆ ಬೆಳೆ ಬಂದಟಮಗೆ
ಅವ್ರರುಗ ನ್ರ ಪರಿಾರ ಇಿಲ್ಲ ಅದ ಏನ್ರ ಕೊಡ್ತಾರೆ ನಿಶ್ ಇಷ್ಟ ಅಮೌಂಟ್ ಇಷ್ಟ ಎಷ್ಟು ರಕ್ಕ ಕೊಡ್ಬೇಕಂತೆ
ಹ ಒಂದ್ ಎಕ್ರಾಗ ಇಂತಿಷ್ಟ ಅಂತ ಮಾಡಿದಾರಂತ
ಹಾ ಹಾ
ಅಂತೆ ಒಂದ ಒಂದ್ ಕಿಲೋಮೀಟರ್ ವರೆಗೆ ಹೊಲ್ಲ ಯಾವ್ಯಾವರುತೋ ಹಾಲ್ ಕೊಡ್ತಾರ ಅಂತ
ಒಂದೊಂದ್ ಕಿಲೋಮೀಟ್ರ ಒಳಗಿರಾವ ಯಾವ ಹಾ ಹಾ ದೊಡ್ಡದಐತ ಅಂದಂಗ ಆಯ್ತಮ್ಮ ಫ್ಯಾಕ್ಟ್ರಿ
ಹ್ಮ ಅಣ್ಣ ದೊಡ್ಡದ ಐತಿ ಸುತ್ತಮುತ್ತ ಹಳ್ಳಿ ಎಲ್ಲಾ ಇಲ್ಲಿಗೆ ಕಬ್ಬ ಕಬ್ಬಿನ ಗಡೆಗಳೆಲ್ಲ
ಹಾ ಹಾ ಅದೊಂದೇ ಫ್ಯಾಕ್ಟ್ರಿ ಇದ್ದಂಗ ಆಯ್ತಾ ಸುತ್ತಮುತ್ತ ಊರಿಗೆಲ್ಲಾ
ಹಾ ಇಲ್ಲೊಂದ್ ಐತಿ ಮತ್ತೆ ಒಂದು್ ಐದಾರು ಊರ್ ದಾಟಿ ಒಂದು ಇಪ್ಪತ್ ಮೂತ್ ಕಿಲೋಮೀಟರ್ ದೂರ ಇನ್ನೊಂದ ಐತೆ
ಹಾ ಹಾ ಹ
ಅಂದ್ರೆ ಜಾಸ್ತಿ ಇಲ್ಲಿ ಬರ್ತ ಹಾ ಎಲ್ರ ಎಡ್ ಚಂದ್ರ ಅಲ್ ಬರ್ತಾನ
ಹಾ ಹಾ ಹಾ ಮತ್ತೆ ನೀ ನೀವೆಲ್ಲಾ ಅಲ್ಲೆ ಮಾರ್ತ್ರಿ ಅಮ್ಮ ಕಬ್ಬು ಪಬ್ಬು ಇತ್ತಂದ್ರೆ ಎಲ್ಲಾ ನಿಮ್ರ್
ಹ್ಮಣ ಇಲ್ಲೇ ದೂರ ಏನ ಇಲ್ಲಣ ಇಲ್ಲೇ
ಹಾ ಹಾ ಹಾ
ನಮ್ಮ ಊರಲ್ಲ ಅದಲ್ಲಾ ಇಲ್ಲೆ ಮಾರದು
ಅಂದ್ರೆ ಇವಾಗೆನ್ ಇ ಕಬ್ಬ ಎಲ್ಲ ನಾಟ್ಸಿಲ್ಲ ಮಳಿ ಬರ್ಲ ಸಲುವಾಗಿ ಖಾಯಂ ಹೋಗತೀರಿ ಅಂದಂಗ ಆಯ್ತು
ಹಾ ಮೊದ್ಲೇನು ಅದಾವ್ ಮೊದ್ಲೆೇ ಬಿತ್ತಿದು ಇವವಾಗಿ ಇನ್ನ ಇನ್ನ ಏನಿಲ್ಲಾ
ಅಂದ್ರೆ ಮೊದ್ಲು ಬಿತ್ತಿದ್ದ ಕಬ್ಬು ಬಂದಾವೇ ನಮ್ ಇ ನಾಟಕ ಕುಂತಾವ
ಎರಡು ತಿಂಗ ಲೇಟ್ ಆಗುತ್ತ
ಹಾ ಹಾ ಸದ್ಯ ಎಲ್ಲ ಅದೇ ಹೆಂಗ್ ತೆಗತಿರಿ ನನ್ಗ ಎತ್ಗಾಳಿಂದ ಹೊಡಿತತಿರಿ ಏನ್ಿಲ್ಲಾ
ಇಲ್ಲಣ್ಣ ಕಬ್ಬ ಐಟರತಲ್ಲ ಆಳಿಂದಾನೇ ತಗಿಯೋದು
ಹಓ ಆಳಚಗೆ ಚೆಂದ ಅಲ್ಲ
ಹಾ ಕಿತ್ಸ ಎತ್ಗೊಳ ಹೋಗಕ್ಕೆ ಚಾನ್ಸ್ ಇರಲ್ಲ ನಾ ಒಳಗ ಆಯ್ತ ಬಿಟ್ಟಿರುತ್ತಲ್ಲ
ಮತ್ತೆ ಇವ್ರಿಗೆ ಹೋಗರ್ಗ ಉಸರುಗೀಸರು ಕಟ್ಟ್ದಂಗ ಆಗಲ್ ಒಳಗಡೆ
ಹಂಗೇನ್ ಆಗಲ್ಲಣ್ಣ ಒಳ ಕುಂತಿರ್ತಲ್ಲ ಗಾಳಿ ಬರತ್ತ
ಬರ್ತದ
ಹಾ ಸ್ ಪೂರ್ತಿ ಆಐಟ್ ಆಗದನ್ ತಗಲ್ಲ ಮನುಷ್ಯಾನಷ್ಟ ಐಟ್ ಆಗಿಂದ ಬಿಟ್ ಬಿಡ್ತಾರ
ಹ ಅಂದ್ರ ಪೂರ್ತಿ ಐಟ್ ಆಗನ ಬಿಟ್ಟ ಬಿಡ್ತಾರ ಅಂದ್ರ ಸದಿ ಬಂದ್ರ ಬರ್ಲಿ
ಅದ ಒಳಗೆ ಒಣಗುತ್ತ ಅಣ್ಣಾ ಅಂದ್ರೆ ಬಿಸ
ಹಾ ಹಾ ಗೆ ಅಲ್ಲೇ ಕೊಳತ್ ಬಿಡ್ತೈತಿ ಸದಿ ಹಾ ಹೌದದ ಮಂಗೆ ಇದ್ದಂಗ ಕಾಣ್ತವ
ಹಂಗಯ್ತ್ಣ ಆ ಸಣ್ಣ ಇದಾಗ ಅಷ್ಟೇ ತಗೋದು
ಹ್ಮ ಹಾ ಹಾ ಸರಿ ತಗೋ ಮತ್ತೆ ಮಾಡ್ತೆ
ಹಾ ಸರಿ ತಗೋ ಅಣ್ಣಾ